ಹೇಳಿ ಹೋಗ್ಬೇಡ. ಹಲೋ
ಹಲೋ
ಹಲೋ
ಅಲ್ಲ
ಹಲೋ
ಊಟ ಆಯ್ತಾ ಬ್ರೋ
ಹಲೋ
ಹಲೋ ಬ್ರೋ
ಹಲೋ ಬ್ರೋ ನಮಸ್ತೆ
ಊಟ ಆಯ್ತ ಬ್ರೋ
ಇಲ್ಲ ಬ್ರೋ ನಿಂದು
ಆಯ್ತು ಬ್ರೋ
ಹೌದಾ
ಏನ್ ಮಾಡ್ತಾಯಿದಿಯ
ಏನಿಲ್ಲ ಬ್ರೋ
ಹಲೋ
ತಿಂಡಿ ಆಯ್ತಾ ಮಚ್ಚ
ಇಲ್ಲ ಮಚ್ಚ ನಿಂದು ನಿಂದ್ ಆಯ್ತಾ
ನಿಮ್ಮ ಊರಲ್ಲಿ ಎಲ್ಲಾ ಹಲೋ
ಹಲೋ
ಹಲೋ ಹ
ನಿಮ್ಮ ಊರಲ್ಲಿ ಅಲೆ ಆಡಲ್ವಾ
ಏನು
ಅಡಲ್ವಾ
ಆಲಯ
ಹ್ಮ್
ಅವಾಗ್ಲ ಆಡಿ ಆಯ್ತು
ಹೌದಾ
ಅವತ್ತೆ ನೀ ಎಲ್ಲಿದ್ದೀ ಈಗ
ನಾನು ಟೈಲರ್ ಹತ್ತಿರ
ಟೈಲರ್ ಹತ್ತಿರ ಇದ್ದೀಯ
ಹಾ ಮಚ್ಚ
ಸ್ಕೂಲಿಗೆ ಹೋಗ್ಬೇಕ
ಹೋಗಬೇಕು ಮಚ್ಚ
ಹಲೋ
ಹಲೋ
ಈ ಸ್ಕೂಲಿಗೆ ಹೋಗಿದ್ದೆ ಆಯ್ತು
ಹೋಗಿದ್ದೆ ಮಚ್ಚ
ಹಾ
ಹೋಗಿದ್ದೆ ಮಚ್ಚ
ಏನ್ ಮಚ್ಚ
ಸ್ಕೂಲಿಗೆ ಹೋಗಿದ್ದೆ
ಹೋಗಿದ್ಯಾ ಏನಂದರು ಸ್ಕೂಲಲ್ಲಿ
ಏನಂದಿಲ್ಲ
ಏನನ್ನಿಲ್ಲ
ತಿಂಡಿ ಆಯ್ತಾ
ಹಾ
ಚಂಡಿ ಆಯ್ತಾ
ಹ್ಮ ಮಜಾ
ಊಟ ಆಯ್ತಾ
ಇಲ್ಲ ಮತ್ತೆ ನಿಂದು
ನಂದು ಆಯ್ತು
ಹೌದಾ
ನೀನ್ ಎಲ್ಲಿ ಮಚೆ ಇವಾಗ
ಏನ್ ನಮಗ ಊಟ ಆಯ್ತ ಅಂದ್ರ ಏನು ನಮ್ಗ ಊಟಕ್ಕೆ ಇರ್ಲಿಲ್ಲ
ನೀ್ ಎಲ್ಲಿ ಮಜೆ ಇವಾವ
ಎಲ್ಲ
ಅಲೋ ನೀವ್ ಎಲ್ಲಿ ಈಗ
ಹಾ
ನೀ ಎಲ್ಲಿ ಯೋಗ
ಹಲೋ
ನೀ ಎಲ್ಲಿದ್ದೀವಾಗ
ಎಲೆಯ ರ ಆಕಿಲ್ಲ ಅನು ಮೆ ಕೂಡಿ ಬಲ್ಲದ
ಭರ್ತ ನೀರು ಮಾತಾಡುಬೋಡ
ಪ್ರಮ್ಮಜ
ಉ
ಹ
ಹಲೋ
ಹಲೋ ಹಲೋ ಮಾಚಾ ಎಲ್ಲಲ್ಲ ಇಲ್ಲ ಗುಡಿಬಲ್ಲಿ ಹಲೋ ಹಲೋ
ಹ್ಮ
ಅಲ ಮತ್ತೆ ಹೇಳಿದ್ದೆ ನೀನು
ನಾ ಬಸ್ಸಿನಿಂದಗಡೆ
ಹನಾ ಖಡಗ ಹ ಹಾ ಮ್ಜಾ ಊಟ ಊಟ ಆಯ್ತಾ ಮಜೆ ನಿಂದು
ಹ್ರ
ಅಲೋ
ಹ
ತೂಗ ದುಗ ಹಲೋ ಎ ಮತ್ತೆ ಊಟ ಆಯ್ತಾ ನಿಂದ
ನಂದ ಆಯ್ತು ಮಚಾ
ಹೌದಾ
ಹ್ಮ್ ಸ್ಕೂಲಿಗೆ ಹೋಗಿದ್ದ್ಯಾ
ಹ್ಮ ಮಜೆ ಹೋಗಿದ್ದೆ
ಏನ್ ಹೇಳಿದ್ದು ಪಾಟಾ
ಏನಿಲ್ ಮಚ ಅದೇ ಹಿಂದಿಯ ಇನ್ನ ಬಾವಿಸತಿದ್ದಾವ
ಹೌದಾಮಚಾ
ಹಾ
ಸ್ವಲ್ಪ ಒಂದ್ ಸೈಡ್ಗೆ ಇಡ
ಹಾ ಆಯ್ತು ಮಜಾ
ಎಷ್ಟನೇ ಕ್ಲಸ್
ಇದು ಫಸ್ಟ್ ಡಿಗ್ರಿ
ಹೌದಾ
ಹಲೋ ಮಚಾ
ಹ್ಮ್
ಅಲ
ಎಲ್ಲಾ
ಎಷ್ಟನ ಕ್ಲಾಸ್ ಮ ಕ
ಹ ಸೆಕೆಂಡಗ
ಗ
ಹ್ಮ್
ಏನ ಅಲ್ಲೆ ಗುಡಿ ಅದ ಇದಯಾ
ಹ್ಮ
ಹಲೋ
ಅಲೋ
ಹಲೋ ಹೌದಾ ಅಲ್ಲೋ ಊಟ ಆಯ್ತಾ
ಇಲ್ ಮಜಾ
ಹದಾ
ಒ ತಾತ ಮ ಕವ ಕುದು ಗಲಿಕೂಡ ನಿ ಕಲಿ ಕುಡತ ನ ಕಲಿ ಕುಡತ ಕೊೂಡಿದೆ
ಹಲೋ
ಅಲ ಎಲ ಮಚೆ ಏನ್ ಮಾಡ್ತಾ ಇದ್ಯಾ ಅಲಾಮ
ನಿಮ್ದ ನೀ ಏನ್ ಮಾಡ ಕೂತಿರೋದದು
ಅಲೋ
ಅಲ ನೀ ಏನ್ ಮಾಡಕೂ
ಮತ್ತ
ತಿಂಡಿ ಆಯ್ತಾ
ಆ
ತಿಂಡಿ ಆಯ್ತಾ
ಎ ಊಟಾಮ
ಹಾ ಮ ಚಾ
ಟ್ಟ ಮಚಾ ನ ಅ ಇಲು ಮಚಾ
ಹೌದಾ
ಹಾ
ನಾಳೆ ಸ್ಕೂಲಿಗೆ ಹೋಗ್ಬೇಕಾ
ಹ ಮಜಾ ಹೋಗೋಗುವ
ಹದಾ ಓಮಕ್ಕೆಲ್ಲ ಹೇಳಿದ್ ಮಾಡಿದ್ದ
ಹ್ಮ ಹಾ ಹ ಹೋಗ್ಬೇಕು ಆಟ ಆಡ್ಬೇಕು ಬರ್ಬೇಕು
ಓವಾ
ನಿಮ್ಮ ಮಜ ಏನ್ ಕೆಲ್ಸರಗಿದಾವೆ
ಹೌದಾ
ಅಲ
ಹಲೋ
ನಮ್ಮಜ್ಜಾ ಏನು ಏನ ನಿಮ್ಮ್ ಮನ ಏನ್ ಆಯದಂತಲ್ಲ
ಏನಿಲ್ಲಪ.
ಏನ ನಿಮ್ ಮಾಮಗೇನ ಕಾಲ್ ಆಪರೇಷನ್ ಆಗಿದೆ ಅಂತಲ್ಲ.
ಇಲ್ಲಾ.
ಹಲೋ.
ಹಲೋ.
ನಮ್ಮಪ್ಪಗ ಕಾಲ್. ಏನೋ ನಿಮ್ಮ ಮಾಮಗ ಕಾಲ್ ಆಪರೆಷನ್ ಆಗಿದೆ ಅಂತಲ್ಲ.
ಹೌದು ಮಚ್ಚಾ.
ಏನಾಗಿದೆ.
ಅದೇನೋ ಸ್ಪಲ್ಪ ಹೊಳ್ಳಿ ಬಿಟ್ಟದಂತೆ.
ಹಲೋ ಬ್ರೋ ಹ್ಮ ಊಟ ಆಯ್ತ ಬ್ರೋ.
ಹಲೋ.
ಏನ್ ನಿಮ್ಮ ಮಾಮಗೆ ಕಾಲ್ ಆಪರೇಷನ್ ಮಾಡ್ಸಿದಾಳ ಅಂತ.
ಹಾ.
ಹ್ಮ್.
ಹಲೋ.
ಓ ನಿಮ್ ಕಡೆ ಎಲ್ಲಾ ಮಳೆ ಚೆನ್ನಾಗಿ ಬರುತ್ತದೆ ಬೆಳೆ ಎಲ್ಲಾ ಬೆಳೆಯುತ್ತದೆ.
ಹೌದಾ ಮಜಾ.
ನಿಮ್ ಕಡೆ ಬರುತ್ತದೆ ಮಳೆ.
ಮಚ್ಚಾ ಏನು ಇಲ್ಲ ಎಷ್ಟೇ. ಅಷ್ಟೇ ಇದೆ ಇದೆ.
ಹೌದಾ.
ಹತ್ತು ದಿನ ಹಂಗೆ ಇದೆ ಮಚ್ಚಾ ಇಲ್ಲಿ ಮಳೆ ಎಲ್ಲಾ ಏನಿಲ್ಲ ಮಚ್ಚಾ.
ಊಟ ಆಯ್ತಾ ಹಲೋ.
ಈ ಕಡೆ ಏನಿಲ್ಲ ಮಚಾ ಮಳೆ ಇಲ್ಲ ಏನಿಲ್ಲ.
ಊಟ ಆಯ್ತಾ.
ಇಲ್ಲ ಮಚಾ.
ಹಲೋ ಏನಿಲ್ಲ ಮಚಾ.
ಆರಾಮ ಮಚಾ ಹಲೋ.
ಏನ್ ಮಾಡಕುಂತಿ. ಹಲೋ.
ಹಲೋ.
ಏನ್ ಮಾಡಕುಂತಿ. ಎನ್ ಮಾಡಕುಂತಿ.
ಏನಿಲ್ಲ ಮಚ್ಚಾ
ಊಟ ಎಲ್ಲ ಆಯ್ತಾ
ಹ್ಮ ಅವಾಗ ಆವಾಗ್ಲೇ ಆಯ್ತು ಮಚ್ಚಾ.
ಹೌದಾ. ನಾಳೆ ಸ್ಕೂಲಿಗೆ ಹೋಗ್ಬೇಕಾ ಮಚ್ಚಾ.
ಹು ಮಚ್ಚಾ ಹೋಗ್ಬಕು.
ಹೌದಾ.
ನೀನು ಮಚ್ಚಾ.
ನಂದು ಆಯ್ತು.
ನೀನು ಹೋಗಬೇಕಿಲ್ ಮಚ್ಚಾ.
ಹ.
ಹಲೋ. ಹಲೋ ಆ ಮಚ್ಚಾ ನಾಳೆ ನೀನ್ ಹೋಗ್ಬೇಕಾ ಸ್ಕೂಲ್ಗೆ.
ಹ್ಮ. ಹಲೋ.
ಅಲ್ಲ ನಾ ನೀನ್ ಹೋಗಬೇಕ ಆಮಜ ಸ್ಕೂಲ್ಗೆ.
ಹೌದು ಮಚ್ಚ ಹೋಗ್ಬೇಕು.
ಅಲೋ. ನಾಳೆ ನೀನ್ ಹೋಗ್ಬೇಕನಮ್ಮಚ ಸ್ಕೂಲ್ಗೆ. ಹೌದಾ.
ಹಾ ಹೌದು.
ಹಾ. ಏನೇನ ಅೂ ಸಾಕ್ ಸ್ಕೂಲಲ್ಲಿ.
ಹಾ.
ಅಲ್ಲೋ.
ಹಲೋ.
ನಿಮ್ ಸ್ಕೂಲಲ್ಲಿ ಏನೇನು ಹೇಳದು.
ಏನಿಲ್ಲಪ್ಪ ಪಾಠ ಹೇಳಿದವು.
ಹೌದಾ ಯಪ್ಪಾಟ.
ಶಾಲೆ ಅಲ್ಲ ಮಚ್ಚ ಅದು ಕಾಲೇಜು.
ಕಾಲೇಜು. ನೀ ನೀ ಕಾಲೇಜನಲ್ಲಿ ಇದ್ಯಾ.
ನಾವು ಕಾಲೇಜಿ ಹೊಂಟಿದ್ದು ಈಗ ಹಲೋ.
ನಾನು ಇಲ್ಲೇ ಸ್ಕೂಲಿಗೆ ಆಂಟನ್ ಮಾಡ್ಕೊಂಡಿದ್ದೆ
ಎಲ್ಲ ಮಚ್ಚ ನಾನೇನು ಒಂದೇ ಕ್ಲಾಸ್ ಅಲ್ವಾ.
ಹೌದ ಮ. ನ ಕಾಲೇಜ್.
ಹಲೋ.
ಅಲೋ.
ಅ ಮಜ ನ ಏನ್ ಕಾಲದ ಬುಟ್ಟನ್ ಮಾಡ್ಕೊಂಡಿದ್ದೆ. ನೀಗ ಕಾಲೇಜ್ ಓದ್ತಾ ಇದಾರಾ.
ಹಲೋ.
ಹಲೋ.
ನೀನ್ವ ಕಾಲೇಜ್ ಓದ್ತಾ ಇದ್ದೀಯಾ.
ಹ್ಮ್.
ಹಲೋ.
ಹಲ್ಲೋ.
ನೀನಿಗ ಕಾಲೇಜ್ ಓದ್ತಾ ಇದ್ದೀಯ. ಎಶೋ ಆಯ. ಹಲ್ಲ ಮಾತಾಡ ಓಯ್.
ಏನ್ ಎಳು ಮಚಾ.
ಏನಿಲ್ ಮಜ ನೀಿನ ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾರ
ಓತಿನಿ ಮಚಾ.
ಹೌದಾ.
ಹ್ಮ್.
ಯಾವ ಸ್ಕೂಲಲ್ಲಿ ಓದ್ತಾ ಇದ್ಯಾ.
ಇಲ್ಲಿ ಹಬ್ಬೋದ್ ನಾವ್ ಸ್ಕೂಲ್ ಅಲ್ಲಿ.
ಹೌದಾ.
ಎಲ್ಲ ಶಾಪಗಾಲ ಅಂಟಿದ್ದು.
ಹೌದಾ ಹ. ಹ ಹ
ಅಲ್ಲ
ಏಳ ಅಲ
ಅಲೋ
ಅಲೋ
ಅಲ್ಲ ಊಟ